ಹಲೋ
ಅಲೋ ಹಾ ನಮಸ್ಕಾರಪ್ಪಾ ಎಲ್ಲಿದಯಪ್ಪಾ ಹಣ ಬಂತು
ಸರ್ ಇಲ್ಲ ಊರಲ್ಲ ಇದಾರೀ ಸರ್ ಅದೇ ಸ್ವಲ್ಪ ಕೆಲ್ಸ ಇತ್ತ ಅದಕ್ಕೆ ಸ್ವಲ್ಪ ನ ಮಾಹಿತಿ ಬೇಕಾಯತ ತ್ರಿ ಅದೇ ಸಲಂಗೆ ಫೋನ್ ಹಸಿದ್ರ ಸರ್
ಅದ್ರ ಬಗ್ಗೆ ಮಾಹಿತಿಪ
ಸರ್ ಫ್ರೀ ಇದ್ರಿ ಇಲ್ರರಿ ಸರ್ ಅದ್ ಮಾತಾಡಂದ್ರ ಮಾತಾಡ್ತನ್ರಿ ಇಲ್ಲಾಂದ್ರ ಬೆಳಿಗ್ಗೆ ಹಸ್ತೇನ್ರಿ ಸರ್
ಏ್ ಫ್ರೀನೋ ಹಾಗೇನಿಲ್ಲಾನ್ ಸ್ವಲ್ಪ ನನ್ ಧ್ವನಿ ಗೊತ್ತದಲ್ಲ ನಾ ಇದೇ ತರ ಮಾತಾಡ್ತೀನಿ ಅಂತ ನಾ ನಮ್ಗೆನಪಾ ನೀ ನೀ ನೋಡು ನೀನು ನನ್ಗೆ ಫೇವ್ರೇಟ್ ಸ್ಟೂಡೆಂಟ್ ಇದ್ದೀನಿ ಯಾವಾಗಾದ್ರೂ ನನ್ಗೆ ಡೌಟ್ಸ್ ಕೇಳು ಏನಾದ್ರು ಕೇಳು ನ ಆ ರೀತಿ ಏನಿಲ್ಲಾ ಹನ್ನರಡ ಫೋನ್ ಹಚ್ಚು ನಾ ಡೌಟ್ಸ್
ಇಲ್ರಿ ಅಂದ್ರನು ಸ್ವಲ್ಪ ನಾವು ಆ ಸರ ಸ್ವಲ್ಪ ಭಯ ಬರ್ತಾರೆ ನಮ್ಗ ಮಾ ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ಅಂತ ಒಂದು ಇದರ್ತಾರೆ ಸರ್
ಹೌದು ಈಗ ಹೆಂಗಂದ್ರೆ ಸೋರ್ಗಳಿಿಗೆ ಇರೋದು ಅದು ಅಂದಪ್ಪಾ ಅದಕಲ್ಲೇ ಈಗ ಅದ್ಕಲ್ಲೇ ಗೌರ್ಮೆಂಟ್ ಸೋರ್ಗಳು ಅಕ್ಷರ ಆಗ್ಬೇಕಂತ ಪ್ರತಿಯೊಬ್ರು ಯಾೆ ಬಯಸ್ತಾರೆ ಗೊತ್ತಾ ಅದೊಂದು ಸೋರ ಗತ್ತ ಅದು ಒಂದ್ ಭಯ ಬೇರೆ ಇರ್ತದಲ್ಲಾ ಅದ್ ಕಲೆ ಅದು ಮೆಂಟೇನ್ ಕಂಟಿನ್ಯೂ ಆಗಿರ್ತದ ಅದು ಸೋರಿ ಇರಲಿ ಅವ ಗೆಸ್ಟ್ ಸೋರಿ ಇರಲಿ ಅದು ಹಂಗೆ ಇರುತ್ತದೆ ಅದು
ಕೆಲ್ಸ ಬರಬರ ಆದ್ರೆ ನಿಮ್ದನ್ನ ಮಾತ ಮಾತಾಡಿದಿದ್ದಾರೆ
್ಮ ಮತ್ತ ಏನಪ್ಪಾ ಹಣ್ಮು ಏನ್ ನಡದಿದ ಇದ ಎಲ್ಲಿ ಎಲ್ಲಿದೀಯಾ ಏನು ಊರಲ್ಲ ಇದಯಾ ಮತ್ತೆ ಎಲ್ಲಾದ್ರೂ ಹೋಗಿದೀಯಾ
ಸರಿ ಇಲ್ರರಿ ಇಲ್ಲೇ ಊರಲ್ಲಿನ್ರರಿ ಈಗ ಅದೇ ನಿಮ ಕೇಳ್ಬೇಕಂತ ಮಾಡಿದ್ದರಿೀ ಮತ್ ಮತ್ತೆ ಯಾವನ ನೋಡ್ರಿ ಕೆಲ್ಸದ್ರ ಸರ ಮನೇಲಿನು ಸ್ವಲ್ಪ ಬೈಲತ್ತಾರ ನೋಡಪ್ಪ ಯಾರನಿದ್ರ ಯಾವ್ದನ್ ಒಂದ್ ಕೆಲ್ಸಕನತ್ತ ಯಾವ್ದಿಲ್ಲ ಅಂತ ಅನಕತ್ತಾರ ಅದಕ್ಕೆ ಸರ್ ರಿ ಸಡನ್ ಆಗಿ ನಿಮ್ದು ಸಾಯಂಕಾಲ ಹಚ್ಬೇಕಂದ್ರೀ ನೀವು ಮತ್ತೆ ಏನ ಡ್ಯೂಟೆಲಿಸಿ ಬಂದಿರಲ್ಲ ನಡಿ ಅಂತ ಅಂದಗೆಸಿ ಇಗ ಹೆಚ್ಚಿನ್ನ ರಿ ಸರ್
ಹಂಗ ಇಲ್ಲಪ್ಪಾ ಇಲ್ಲ ಅಣಬು ನೀ ಏನಾದ್ರು ನೀ ಒಂದ ಮಾತ ಹೇಳಿ ಅಣಬು ನಾನು ನ ಇಡ ಕ್ಲಾಸ್ ಅಲ್ಲಿ ಅವಾಗ ನಿಮಗಾದ್ರೆ ಗೊತ್ತಿತ್ತಲ್ಲ ಇಡೀ ಕ್ಲಾಸ್ ಅಲಿ ನನ್ಗ ಇಷ್ಟವಾದ ವಿದ್ಯಾರ್ಥಿ ಅಂದ್ರೆ ನೀನ ಒಬ್ಬನೇ ಇದ್ದೀ ನನ್ಗ ನೀ ಈ ರೀತಿ ಸಹಾಯ ಕೇಳಿತ ಅಂದ್ರ ನಾ ಹೆಂಗ ಯಾವ ರೀತಿ ಹ ಹೇಳತೀನ್ ತೋರ ನೀನ್ ಸಹಾಯ ಮಾಡ್ತೀನಿ ಹಂಗೇನಿಲ್ಲಾ ಈಗ ನೀನು ಈಗ ಡಿಗ್ರಿ ಮುಗತಿ ಇದೆಯಲ್ಲ ಈಗ ಎಲ್ಲಿದ್ದ ಊರಲ್ಲ ಇದ್ಯಾ ಇವಾಗ
ಸರ್ ಅಲ್ರರಿ ಅದೇ ಅದೇ ಬರೋಸಲ್ರರಿ ನಿಮ್ಗ್ ಫೋನ್ ಹಚ್ಚಿದ ಇಲ್ರರಿ ಊರಾಗನ್ರರಿ ಸರ್ ನಾನ್
ಹೌದಾ ಹೌದೌದ ಹೌದು ಈಗ ಮತ್ತೆ ಊರಲ್ಲಿ ಈಗ ಈಗ ನಿಮ್ ಫ್ಯಾಮಿಲಿಯಲ್ಲಿ ನೀವು ಒಬ್ಬನೇ ಇದೆಯಾ ನಿಮ್ಮ ಅಣ್ಣರು ಇದ್ದಾರಾ
ಇಲ್ರರಿ ಸರ್ ನಾನ್ ಒಬ್ಬನ್ರರಿ ಅದಕ್ಕೆ ಒತ್ತಡ ಬಾಳ ಅದ್ರೀ ಸರ್ ನಿಮ್ ಮುಂದೆ ಹೇಳ್ಕೇ ಬೇಕಂತ ಹಚ್ಚಿನ್ ರಿ ಸರ್ಪ್ಪ
ಹೌದೌದ ಹೌದು ಇಲ್ಲ ಎಲ್ಲ ಹೇಳ್ತೀನಿ ಈಗ ನಾನು ನಮ್ಮ ಫ್ರೆಂಡ್ಂದು ನಮ್ಮ ಫ್ರ್ ಅಲ್ಲಿಯೂ ಡಾಕ್ಟರ್ ಇದಾರೆ ಅವರು ಡಾಕ್ಟರ್ ಅಲ್ಲಿ ಒಂದು ಇದ ಒವರದು ಡಾಕ್ಟರ್ ಏನ ಅಂದ್ರ ಅಲ್ಲಿ ಅವರು ಕೆಲಸಾ ಅಲ್ಲಿ ಒಂದು ಇದು ಮಾಡಿದ್ದಾರೆ ಅವರು
ಹಾಂ ರೀ ಸರ್
ಅದು ಏನಪ್ಪಾ ಅಂದ್ರೆ ಅವರು ಡಾಕ್ಟರ್ ಅಲ್ಲಿ ನೋಡು ಅವರು ಮೆಡಿಕಲ್ ಅಲ್ಲಿ ಏನಿಲ್ಲಾ ನೀನು ಬರಿ ಆಹ ಅವ್ರು ಗೋಳಗಿ ಬ ಬರದು ಕೊಡ್ತಾರೆ ಆ ಗೋಳಗಿ ವಯದು ಇನ್ನೊಂದು ಮೆಡಿಕಲ್ ಕೊಡೋದು ಇಷ್ಟೇ ನೋಡ ನಿನ್ ಕೆಲಸ ಅ ಡಬ್ಬಿ ಡಬ್ಬಿ ಇ ಇರ್ತವೆ ಅವ ಪೋಡಕ್ಟ್ ಗಳು ಹೋಗಿ ಇನ್ನೊಂದು ಮೆಡಿಕಲ್ಗೆ ಕೊರೋದು ಕೆಲ್ಸಾನ ನ್ ನೋಡ್ ಮಾಡ್ತಯಾ
ಸರ್ ಅಷ್ಟ ಅಷ್ಟೇ ಮಾಡರ ಸರ್ ನೀವ್ ಹೆಂಗಂತರಿ ಅಂಗ್ರಿ ನಿಮ್ಗಂತ್ರ ಕೆಲ್ಸದ ಬಗ್ಗೆ ಬಾಳ ಒತ್ತಿರ್ತದಲ್ರರಿ ಬಾಳ್ ಮಾಹಿತಿನು ಇರ್ತದ್ರೀ ಮತ್ತ ಅದ್ರಾಗ ಹುಟ್ಟಿ ಅದ್ರಾಗ ಬೆಳದಂಗ ಆಗ್ಯದ್ರೀ ಅಂಗ ನೀವ್ ಹೆಂಗತ್ರಿ ಹಂಗ್ರರಿ ನಿಮ್ ಹೊಟ್ಟೆ ಕೆಲ್ಸ ಈಜಿ ಇರ್ಬೇಕ್ ನೋಡ್ರಿ ಮತ್ ನಮ್ಗ್ ಆ ಇತ್ತ ಅಂದ್ರ ಅದು ಅದ್ರ ಗೊತ್ತಾಗದಿಲ್ಲ ಬಿಡದಲ್ರಿ ಹಂಗಾಗರಿ
ನಾ ಹೇಳ್ತೀನಲ್ಪಾ ನನ್ಗ್ ಅರ್ಥ ಆಯತು ನೀ ಏನ್ ಹೇತೀ ಅಂದ್ರೆ ನಾ ಏನ್ ಹಳ್ತೀನಿ ಅದ ಏನ್ ಗುಳಗಿ. ನೀನ್ ಬರೆಯೋದು ಈ ಡಾಕ್ಟ್ರ್ ಗಳು ಕೊಡ್ತಾರಲ್ಲಾ ಅಲ್ಲಿ ಮೆಡಿಕಲ್ಲಗೆ ಆತರ ಕೊಡೋದಿರಲ್ಲ? ಅದ್ರು ಅದ ನಮ್ಮ ನಮ್ಮ ಫ್ರೆಂಡ್ ಇದೆ ಅಲ್ಲಾ ಅದು ಕಂಪನಿ ಓನ್ ಕಂಪನಿ ಇದೆ ಅವಂದು ಅವ ಏನಾದರಿ, ಗುಳಿಗೆಗಳು ತಯಾರ ಮಾಡ್ತಾನನೆ ಅವನು ಗುಳಿಗೆಗಳು ತಯಾರ ಮಾಡೋದು ಕಂಪನಿ ಇದೆ ಅವರು, - ಆ ಕಂಪನಿಯಲ್ಲಿ ನಿನಗೆ ಕೆಲಸ ಇರುತ್ತದೆ ಕಂಪನಿ ಕೆಲಸ ಏನಪ್ಪಾ ಅಂದ್ರೆ ಈಗ ತಯಾರಾಗಿದ ಗುಳಿಗೆಗಳು ಸ್ಟಾಕ ನಿಕಗಳು ಒಯದಿ ಕ್ಯಾಸಿ ಎಲ್ಲಾ ಎಲ್ಲಾ ಎಲ್ಲಾ ಈಗ ಮೆಡಿಕಲ್ ಶಾಪ್ ಇರ್ತಾವಲ್ಲ, ಆ ಮೆಡಿಕಲ್ ಶಾಪ್ ಹೋಗಿ ತಲುಪೋಸೋದು ಇಷ್ಟೇ ನಿನ್ ಕೆಲಸಾ
ಹೌರೀ ಸರ್ ಅಷ್ಟೇ ಮಾಡ್ರಿ ಸರ್ ಹಂಗಾರ ಆದ ಹ ಮತ್ತೆ ಸಂಬಳ ಗಿಂಬಳ ಹೆಂಗ ರಿ ಸರ್,
ಈ ಸಂಬಳದ ಬಗ್ಗೆ ಯೋಚ ಸಂಬಳ ಬಗ್ಗೆ ಯೋಚನೆ ಮಾಡಬೇಡಾ? ನಿನಗ್ ಮೂರ್ ಟೈಮ್ ಊಟ ಕೊಡಿಸ್ತೀನಿ ಒಂದು ರೂಮ್ ಕೊಡಿಸಸ್ತೀನಿ ಸಂಬಳ ಏನಇಲ್ಲಂದ್ರ ಇಪ್ಪತ್ತ ಸಾವಿರ ಅಸ ಮ್ಯಾಗ ಇರ್ತದೆ ಸಂಬಳ ನಮ್ ಮ್ಮು ಮುಂದೆ ತಿಂಗಳ ತಿಂಗಳ ಹೆಚ್ಚಿಗೆ ಮಾಡ್ತೀನಿ ಇಪ್ಪತ್ತ ಇಪ್ಪತ್ತೈದರ್ ನಾ ಸಂಬಳ ನಿನಗ ಮಾಡಿಸ್ತೀನಿ ನಾನು ಆಯ್ತಾ?
ಏ ಸಾ ಸಾಕ್ರೀ ಸರ್ ಅದೀಕೆ ರಿ ಈಗ, ನಮ್ಮ ಭರವಸೆ ಮೇಲೆ ನಾನ್ ಕುಂತನ್ರೀ ಸರ್ ಅದ ಬಿಟ್ರ ಬೇರೆ ಯಾರ್ ಇಲ್ರಿ ನನಗ
ಇಲ್ಲ ಇಲ್ಲ ಈ ರೀತಿ ಏನು ಹೇಳ್ಬೋಡ ನಾ ಏನ್ ಸ್ವಪ ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಾ ಇಲ್ಲ ಮಾಡಸ್ತಿನಿ ನನ್ ಕೈಲ ಆದಷ್ಟು ಸಹಾಯ ಮಾಡ್ತೀನಿ ಆ ಮತ್ತೆ ನಾ ಅವಾಗ ಹೇಳಿದಪ್ಪ ನಿನಗೆ ಪಿಯುಸಿ ಅಲ್ಲೇ ಚನ್ನಾಗಿ ಓದ ಮುಂದಕ್ಕ ಬಾ ಅಂದ್ರೆ ಸ್ವಲ್ಪ ಗಮನ ಕೊಟ್ಟಿಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಕೂಡ ಸ್ವಲ್ಪ ಕಲ್ತಗಿಸಿ ಬಾಳ ಹಾಳಾಗಿ ಬಿಟ್ಟಿ ಇದ್ದೀಯ ನೀನು ಏನ್ ಮಾಡ್ತೀಯಾ?
ಹೌದ ಹೌದ ರೀ ಸರ್ ನೀವ ಹೇಳದ ಬರೋಬರಿ ಆದದ್ರ ಇಲ್ಲಾ ಅಂತಂದಿಲ್ರಿ.
ಇಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೇಕು? ಫ್ರೆಂಡ್ ಈಗ ನೋಡು ಆಟದ ಜೊತೆನು ಪೇರ್ ದೋಸ್ತಿನು ಫ್ರೆಂಡ್ ಸ್ನೇಹನು ಇರ್ಬೇಕು. ಅಂದ್ರೆ ಎಂತ ಸ್ನೇಹ ಅಂದ್ರೆ ನೀನು ಒಬ್ಬನಿಗೆ ಸ್ನೇಹ ಮಾಡಿದಯಾ ಅಂದ್ರೆ ಆ ಸ್ನೇಹಾ ಆ ಸ್ನೇಹದಲ್ಲಿರುವುದು ನಂಬಿಕೆ ಭರವಸೆ, ದೇ ಹಾಗೆ ಆ ಸ್ನೇಹದಲ್ಲಿ ಇರೋದು ಏನಪ್ಪ ಅಂದ್ರೆ ಪ್ರೀತಿ ವಿಶ್ವಾಸ, ಏ ಹಾಂಗ್ ಅವರಲ್ಲಿ ಏನಂದ್ರೆ ಈಗ ನಿಮ್ ನಿಮ್ಮ ಬಳಿ ಇದ್ದದು ಜ್ಞಾನ ಅವ್ನಿಗೆ ಹಂಚ್ಬೇಕು ಅವನಲ್ಲಿ ಇದ್ದಿದ್ದು, ಜ್ಞಾನ ನಿನ್ ಬಳಿ ಈತರಾ ಚರ್ಚೆ ಮಾಡ್ಬೇಕು ಸಂವಹನ ಪ್ರತಿಕ್ರಿಯೆ ಆಗ್ಬೇಕು ಅಂದಾಗ ಮಾತ್ರ ಒಂದ ಸ್ನೇಹನು ಬೆಳೀತಿದೆ ನಿಮ್ಮ ಬುದ್ಧಿನೂ ಬೆಳೀತಿದೆ ಜ್ಞಾನನು ಬೆಳೀತದೆ ಹೌದಲ್ಲೋ?
ಇಲ್ರರಿ ಬರಬರ ಅದ ಸರ್ ನೀವ ಹೇಳದರಲ್ಲಿ
ಹೌದು ಹೌದು ಇಲ್ಲ ನೀ ಫ್ರೆಂಡ್ಸ್ ಸರ್ಕಲ್ ನೀ ಫ್ರೆಂಡ್ ಕೂಡ ಅ ಫ್ರೆಂಡ್ ಸ್ನೇಹ ಮಾಡಿದ ಹೇಳಿದನ ತಪ್ಪ ಅಂತಿಯಲ್ಲ? ಎಂತರು ಕೂಡ ಸ್ನೇಹ ಮಾಡಬೇಕು ಅದು ಯೋಚನೆ ಮಾಡ ಮಾಡಿ ಮಾಡ್ಬೇಕಿತ್ತು ಅಂತ ಹೇಳತನಿ ನಾನು ಅಷ್ಟೇ ಬುದ್ಧಿ. ಮಾತ್ ನಿಂಗೆ.
ಇಲ್ಲ ಇಲ್ಲ ರೀ ಮತ್ತ ಅವಾಗನ ಬುದ್ಧಿಮಾತೆ ಇರಿ ಮತ್ತ ನೀವ ಈಗಿನ್ ಬುದ್ಧಿಮಾತ ಹೇಳ್ತಾರ ಅಂತ ಗೊತ್ತ. ವಿಚಿತ್ರ ಇದೆ ಸರ್ ನಮ್ಗೆ ಅಲ್ಲ ನಾವೇ ನಿಮ್ಮ ಮಾತ್ ಕೇಳಲ್ರಿ ಕೇಳ ಲೈಫ್ ನ್ಯಾಗ್ ಇಷ್ಟೊತ್ತಗ ಒಂದ ದಾರಿಗೆ ಹತ್ತಿದೇ ರೀ ನಾನು ನಿಮ್ಮ ಮಾತ್ ಅಷ್ಟೊಂದು ಕಿವಾಗ ಹಾಕ್ಲಾರ್ದ ನಾನ ಅ ದೋಸ್ತರ್ ಜತಿ ಕಟ್ ಒಟ್ಟಿಗೆಸಂದು ಅಕಡಿ ಈಕಡಿ ತಿರ್ಗಾಡದ್ ಮಾಡ್ ನೋಡೀನಿ ಈಗ್ ನೋಡ್ಯಾರ ನನಗ ನಾ ಹೆಂಗಾಗಿನೇ ಹೆಂಗ ಅವಾಗೆ ಮ ಸರ್ ಮಾತ್ ಕೇಳಿಲ್ಲಲ್ಲ ಒಂದಾರಿಗೆ ತಿದ್ನಲ್ಲ ಈಗ ನೋಡ್ರಿ ನನ್ನ ಪರಿಸ್ಥಿತಿ ಹಿಂಗ ಆಯ್ತು ಹೆಂಗ ಅಂತಂದ ಅದಕ್ಕೆ ನಿಮ್ಮ ಸಡನ್ ಆಗಿ ನೆನಪಾಯತ ರಾತ್ರಿ ಸರ್ ಅದಕ್ಕೆ ಫೋನ್ ಹಚ್ಚಿದೆ ರೀ ಸರ್ ನಾನ
ಇಲ್ಲ ಇಲ್ಲ ಹಚ್ಚಿದನ್ ತಪ್ಪ ಆಗಿಲ್ಲಾ ಈಗ ಅಧಿಕಾರಿ ಹೇಳ್ತಾರಲ್ಲಾ ಇದು ಈದ ಗುರು ಅಂದ್ರಿ, ಏನಂತ ಗೊತ್ತಾ ಗುರು ಮಾರ್ಗ ತೋರಿಸು ಒಂದ ಒಳ್ಳೆ ಮಾರ್ಗ ತೋರಿಸು ಓ ಒಬ್ಬ ಒಳ್ಳೆ ಮಹಾನ್ ವ್ಯಕ್ತಿ ತರ ಇರ್ತಾನೆ ಗುರು ಅವರ ಮಾತ್ ಕೇಳಿದ್ರೆ ಮುಂದೆ ಒಳ್ಳೇದಕೆ ಅದೇ ರೀತಿ ಈಗ ಹೇಳ್ತಾರೆ ಈಗೆಲ್ಲಾ ಏ ಗುರುವಿನ ಮಾತ ಕೇಳ್ಬೇಕ ಲೋ ಮುಂದ ಬಹಳ ಪಶ್ಚಾತಾಪ ಪಡತಿಯಾ? ಅಂತಾರಲ್ಲ ಅದಿಕ್ಕೆ ನೀನೆ ನೋಡ್ಕೊ ಉದಾಹರಣೆ ಏನ್ ಹಾಕೋಬೌದ್ ಈಗ
ಹೇಳ್ರ ಈಗ ಅದೇ ದಾಸರ್ ದಾಸ್ರ ಹೇಳ್ಯಾರಲ್ರಿ ಗುರುವಿನ ಗುಲಾಮನಾಗುವ ತನಕ ದೊರೆ ಯದಣ್ಣ ಮುಕ್ತಿ.
ಆ ಮತ್ತೆ ಶಿಕ್ಷಕರ ಮಾತು ಕೇಳ್ಬೇಕು. ಗ ಶಿಕ್ಷಕರ್ ನೋಡ್ಪಾ ಶಿಕ್ಷಕರು ಪಾಪ ಅವ್ರೂ ಈಗ್ ನೋಡು ಒಬ್ಬೊಬ್ಬ್ರಿಗೆ ಶಿಕ್ಷಕರು ಬಾಳ ಕ್ಯ ಬ್ಯ ಬ್ಯಾರೆ ದೃಷ್ಟಿಯಿಂದ ಕಾಣ್ತಾರೆ ಅವ್ರಿಗೆ ಬ್ರೆ ಏನು ಬಾಳ ಒಡಿತಾರ ಸರ್ಗಳು ಬಾಳ ಚಲೊ ಇಲ್ಲ ಅವ್ರು ಬಾಳ ಇದಿರ್ ತರ ಔ ಆ ರೀತೀನು ಹೇಳ್ಬೋದು ಅಂದ್ರೆ ಅವ್ರು ಮೇನ್ ಉದ್ದೇಶ ಏನ ಮುಖ್ಯ ಉದ್ದೇಶ ಏನಿರುತ್ತೆ ಗೊತ್ತಾ ಈ ಹುಡುಗ ಈ ರೀತಿ ನಾ ಹೊಡದ್ರೆ ಬೈದ್ರೆ ಮುಂದೆ ಸ್ವಲ್ಪ ಅವ್ನ್ ಏನಾದ್ರು ಅವ್ನು ಹವ್ಯಾಸ ತಗೊಳೊ ಚೇಂಜ್ ಮಾಡ್ಬೌದು, ಅವ್ನ್ ಹವ್ಯಾಸ ಚೇಂಜ್ ಮಾಡುದ್ರೆ ಅವ ಬದಲಾಗ್ಬೌದು ಈ ರೀತಿ ಔಂದ್ ಅವರು ಉದ್ದೇಶ ಇರುತ್ತೆ ಸರ್ಗಳ್ದು ಆದ್ರ ಅದು ತಪ್ಪು ತಿಳ್ಕೋಬಾರ್ದು ನೀವು ವಿದ್ಯಾರ್ಥಿಗಳಾದ್ರ ದೇ ಆ ಸರ್ ಹೊಡಿತಾರೆ ಬಹಳ ಚೊಲೋ ಇಲ್ಲ ಸೋರ್ ಬಹಳ ಸೆಲ್ಫಿಶ್ ಆ ಸೋರು ಆ ಬಹಳ ಹೋಮ್ ವರ್ಕ್ ಕೊಡ್ತಾ ತಾರ ಆ ರೀತಿ ಏನಾದ್ರೂ ಇಟ್ಕೋಬಾರ್ದ್. ಸೋರ್ ನಿಮ್ಗ್ ಹೇಳ ಒಳ್ಳೇದಕ್ಕೆ ಹೇಳ್ತಾರ್ ನಿಮ್ ಸೋರ್ ಏನೆ ಹೇಳಿದ್ರುನು ಅವ್ರು.
ಹೌದ್ ಹೌದ್ರಿ ಸರ್ ನೀವೆಲ್ಲಾ ಬರಬರಿ ಅದಿರಿ ಸರ್.
ಹ್ಮ್ ಮತ್ತೆ ಅವನು ನಿಮ್ ಕೂಡ ಇದ್ದಿದ್ನಲ್ ಅ ಫಸ್ಟ್ ಗುಂಚಿ ಫಸ್ಟ್ ಬೆಂಚ್ಗೆ ಕೂರ್ತಿದ್ನಲ್ಲ ಅವ್ನು, ಅವ್ನ್ ಹೆಸ್ರ್ ಏನು ಮೊಹಮ್ಮದ್ ಅಲಿ ರಸ್ ದಾಕ್ ಬಿನ್ ಉಲ್ಲಂತಿತ್ತಲ್ಲ ಅವ್ನ್ ಹೆಸರು ಅವ್ ನೋಡು ಮತ್ ಏನಾಯ್ತಾನೋ ಪಿ ಸಿ ಪಿ ಸಿ ಅಂತ ಕಾಂಪಿಟೇಟಿವ್ ಬರ್ದ್ ಕೆಸಿ ಪಿ ಸಿ ಆಗಿಬಿಟ್ಟಿದ್ದಾನ್ ನಾನು ಫೋನ್ ಮಾಡಿದ್ದ ಮೊನ್ನೆ ಎಷ್ಟು ಒಳ್ಳೆ ಆ ಊ ಸಂತೋಷ ಆಯ್ತ್ ನಂಗೂ ಈಗ್ ನೋಡು ನಾನ್ ಈ ಈ ರೀತಿ ಕೇಳ್ತೀಯ ಅಂತನೆ ನಿಂಗೆ ನಾನ್ ಬೈಲತಿಲ್ಲ ಯಾರಾದ್ರೂ ನಂಗ್ ವಿದ್ಯಾರ್ಥಿಗಳೇ. ಆದ್ರೆ ಈಗ್ ನಾ ಮುಂದಿಂದ್ ಹೇಳತಿದ್ ಏನಂದ್ರೆ ಮುಂದಿನ್ ಪೀಳಿಗೆಗೆ ಆ ವಿದ್ಯಾರ್ಥಿಗಳು ಶಿಕ್ಷಕ್ ಕರ್ ಮಾತ್ ಕೇಳ್ಬೇಕು, ಕೇಳಿದ್ರೆ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅನ್ಕೊ ಇಷ್ಟೇ ನಂದ್ ಆಸೆ.
ಇಲ್ ಇಲ್ರಿ ಬರಬರಿ ಆದ್ರಿ ನೀವ್ ಹೇಳದಲ್ರಿ ಅದಿಕೆ ರೀ ಒಂದ್ ಕೆಲ್ಸ ಯಾವ್ದಾನ ಒಂದ್ ಹಚ್ ಕೊಟ್ ಟ್ರಂದ್ರ ಅದೇ ಕಂಟಿನ್ಯೂ ಮಾಡ್ತೀನ್ರಿ ಮತ್ತೆ ನಿಮ್ಗೇನ ಈ ಬ ನಿಮ್ಗ್ ಬಂದ್ ನಾಳೆ ಭೇಟ್ಟಿ ಆಗುಂದ್ರ ಭೆಟ್ಟಿ ಆಗ್ತಿನ್ರಿ ನಾನು ಒಂದ್ಸಲ.
ಹ್ಮ್ ಇಲ್ಲ ಇಲ್ಲ ಇಲ್ಲ ಅಣಗು ನಮ್ ಮಾಡ್ತೀನ್ ಬಿಡು ನಾವ್ ನೀಗ್ ಹೇಳ್ತೀನ್ ನಮ್ ಫ್ರೆಂಡ್ಸ್ ನೀಗ ಹೇಳ್ತಿನಿ ಅದೇ ತಿಂಗ್ಳಿಗೆ ಇಪ್ಪತ್ತೈ ಇಪ್ಪತ್ ಸಾವಿರ ಕೊಡ್ತಾನೆ ಮತ್ ಮತ್ ತ ತಿಂಗ್ಳ ತಿಂಗ್ಳ ಅದು ಮತ್ತೆ ಹೆಚ್ಚಿಗೆ ಆಗ್ತದೆ ಅದೆ ಡ್ಯೂಟ್ಟಾಗ್ ಊಟ ಕೊಡುಸ್ತೀನಿ ರೂಮ್ ಕೊಡುಸ್ತೀನಿ ಬೇಕಿದ್ರೆ ಈಗ ನಿಮ್ ಫ್ರೆಂಡ್ ಒಂದು ಒಬ್ರು ಇಲ್ಕಂದ್ರಿಬ್ರು ಯಾರಾದ್ರು ಹೇಳ್ಬೌದ್ ನೀವ್ ಅವ್ರ್ ಗೇನೆ ಕರ್ಕ ಬರ್ಬೌದು ಆರಾಮದು ಏನಿಲ್ಲ ಬಾಳ ಕೆಲ್ಸಾನು ಏನಿಲ್ಲ ಬರೆ ಅದು ಮಾಡಿ ಇದ್ ಪ್ರೈವೇಟ್ಗಳುಗೋಗಿನೆ ಅ ಇದು ಮೆಡಿಕಲ್ ಗೆ ತಪ ಇಷ್ಟೇನೆ ಕೆಲಸ ಅದುನು ಗಾಡಿಗುಳ್ ಕೊಡ್ತಾರೆ ಏನ್ ಅವ್ವ ಒಂದು ಟ್ಯಾಕ್ಸಿ ಅಂತ ಕೊಡ್ತಾರೆ ಟ್ಯಾಕ್ಸಿಯಲ್ಲಿ ಹಾಕ್ಯೊಂಡ್ ಹೋಗಿ ಮೆಡಿಕಲ್ ಗೆ ಕೊಡೊ ಹಾಕಿ ಕೊಡೋದು ಅದು ಎಷ್ಟದ ಎಷ್ಟು ಅಮೌಂಟ್ ಆಗಿದ್ಯಾ ಅಂತ ಆ ಚಿಟ್ಟಿ ತಂದ್ ಕೊಡೋದು ಅವ್ರು ಮಾಲಕರಿಗೆ ಕೊಡ ಕೆಲ್ಸ ಇರೋದು.
ನಿಮ್ ಋಣ ಹೆಂಗ್ ತೀರಿಸ್ಬೇಕಂತ ಗೊತ್ತಾಗ್ಲೆ ಇದರೆ ಸರ್ ನಿಮ್ಮಂತ ಒಳ್ಳೆ ಮನ್ಸು ಒಳ್ಳೆ ವ್ಯಕ್ತಿನ ನಾನು ಆ ಗುರುವಾಗಿ ಪಡ್ಯೋದುಕ್ಕೂನು ನಾನು ಹ ಮೆಚ್ಚಿನ್ರೀ ಆದ್ರ ಒಂದ್ ತಪ್ ಮಾಡಿದೆ ರೀ ನಮ್ದು ನಾನೇ ಈಗ ತಿದ್ಕೋಬೇಕ್ರಿ ಇದೇ ಚಾನ್ಸ್ ಅದ್ ನನಗೆ ಈ ತಿರ್ಕೋ ಇಳ್ಕ ಅಂದ್ರೆ ಮುಂದನ ಅವಾಗ ನಾನು ಗುರುವಿನ ಮಾತು ಕೇಳಿದ್ನ ಅಂದ್ರ ಶ್ರೇಷ್ಠ ವ್ಯಕ್ತಿ ಆಗ್ತಿದ್ದೇರಿ ನಾನು
ಇಲ್ ಇಲ್ಲಿ ಅಣಮು ಈಗ ನೋಡ್ಪಾ ಜೀವನ್ದಲ್ಲಿ ತಪ್ಪು ಮಾಡ್ಲಾರ್ದ ವ್ಯಕ್ತಿ ಅಂದ್ರೆ ನೀ ಹುಡುಕ್ಯಾಡಿದ್ರು ತಿರ ದುರ್ಬಿನಾಯ್ಕ್ ಹುಡುಕಾಡಿದ್ರು ಸಿಗಲ್ಲ ಅವ ತಪ್ಪು ಮಾಡ್ಲಾರದ ವ್ಯಕ್ತಿ ಅಂದ್ರೆ ಪ್ರತಿಯೊಬ್ಬರು ತಪ್ ಮಾಡ್ತಾರೆ ನಾನು ತಪ್ ಮಾಡಿದ್ದೀನಿ. ನೀನು ತಪ್ ಮಾಡಿದಿ ಎಲ್ಲಂತಿಲ್ಲ ಆ ತಪ್ಪನ್ನು ತಿದ್ದಿಕೊಂಡು ಮುಂದ್ ನಡಿ ಇದ್ಯಲ್ಲ ಅದು ನಿನ್ ಜೀವನದಲ್ಲಿ ಮಾಡೋ ಒಳ್ಳೆ ಕೆಲಸ ಈಗ.
ಎಲ್ಲ ಹೇಳ್ರಿ ಬರೋಬರಿ ಅದಾರ ಸರ್ ಮತ್ತೆ
ಇಲ್ಲಿಲ್ಲ ಅಷ್ಟೇ ತೂ ಅನ್ನ ಏನ್ ಚಿಂತ್ ರೀತಿ ಮಾಡ್ಬೇಡ ನಾನ್ ಕೆಲಸ ಹಚ್ತೀನಿ ನಿಮ್ ಮನೇಲಿ ಏನಾರು ಭಯ ಪಡ್ಬೇಡ ಅಂತ್ ಹೇಳು ಅ ನಿಮ್ ಪ ನಿಮ್ ಮನೆ ಲ್ಲಿ ನಿಮ್ ತಾಯಿರು ಒಬ್ಬರ ಇದಾರೆ ನೀನು ಪಾಪ ಒಬ್ಬರ ಇದ ಏನೆಲ್ಲ ದಿನಕ್ಕ ತಿಂಗಳಿಗೆ ಇಪ್ಪತ್ ಸಾವಿರ ಅಂದ್ರೆ ನಿನ್ಗೆ ಮಿನಿಮಮ್ ಹದಿನೆಂಟ್ ರಿಂದ ಆ ನಿನ್ ಖರ್ಚು ಒಂದ್ ಸಾವಿರ ಎರಡ್ ಸಾವಿರ ಬಿಟ್ರೆ ಹದಿನೆಂಟ್ ಸಾವಿರ ಉಳಿತದೆ ತಿಂಗಳಿಗೆ ಆರಾಮೇ ಮನಿ ನುಡೀತದೆ ನೀನು ಆರಾಮ್ ಸುಖವಾಗಿ ಬಾಳಬಹುದು ಆಯ್ತಾ
ಇಲ್ಲಲ್ರಿ ಅಷ್ಟೇ ಮಾಡ್ರಿ ಸರ್ ಮತ್ತೆ ಹಂಗ
ಹ್ಮ ಸರಿತೋಪ ಅ ಣ ಸರಿತ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲಾ ಏನ ತುಬಾ ಕಾಂಟಾಕ್ಟ್ ಅಲ್ಲಿ ಇದ್ದಾರ ಫ್ರೆಂಡ್ಸ್ ಎಲ್ಲಾ ನಿನ್ ಫ್ರೆಂಡ್ಸ್ ಕೊಡ್ತಿರಲ್ಲಪ್ಪಾ ಅವರು ಎಲ್ಲರು ಕಾಂಟಾಕ್ಟ್ ಇದ್ದಾರ ಅವ್ರು ಇನ್ನೊಂದು ಕೆಲಸ ಮಾಡ್ತಿದಾರಾ
ಇಲ್ರಿ ಆ ಒಬ್ಬವನ್ ಹೋಗೇನ್ರಿ ದೂರ್ ಹೋಗ್ಯೇನ್ರಿ ಬೆಂಗಳೂರು ಹಂಗ್ ಹೋಗ್ಯೇನ್ರಿ ಇನ್ನೊಬ್ಬಾವ ಮಾತ್ರ ನೀವ್ ಅಂದ್ರಲ್ ಮತ್ತೆ ಅದೇತರ ಆಗೇನ್ರಿ ಇನೋಬಾ ಕಂಟ್ಯಾಕ್ಟ್ ದಾಗ ಇಲ್ರಿ ಅವ
ಹೌದೌದ್ ಇರ್ಲಿ ಇರ್ಲಿ ಬಿಡ್ರಿ ಹೀಗ್ ಏನ್ ಮಾಡ್ತತಿವಿ ನಾವನು ಹೇಳಷ್ಟ್ ಹೇಳಿವಿ ಅವ್ರು ಇಷ್ಟ ಏನಾದ್ರೂ ಮಾಡ್ ಎ ಅದೇ ನೀ ಅದ್ರ್ ಸ್ವಲ್ಪ ಅಷ್ಟ್ ಕೆಲಸ ಮಾಡ್ ಆ ಕೆಲ್ಸನೆ ಸ್ವಲ್ಪ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿಬಿಡ್ಪಾ ಆ ಕೆಲಸ ನೀನು
ಇಲ್ರಿ ಸರ್ ಅಷ್ಟೇ ಮಾಡ್ರಿ ಸರ್ ನೋಡ್ರಿ
ಸರಿ ಸರಿತೋಪ್ ಸರಿತೋ ನಾನು ಸ್ವಲ್ಪ ನಿದ್ದೆ ಬರ್ತ ನಾನು ಮಲ್ಕೊಂತೀನಿ ನಿನಗ್ ಮತ್ ನಾಳೆ ಕಾಲ್ ಮಾಡ್ತೀನಿ ಬಾ ಅಂತೀನಿ ನೀನು ಕಾಲೇಜ್ ಆಯತಾ
ಹಾ ಸರಿ ರೀ ಓಕೆ ರೀ ಸರ್ ಓಕೆ ರೀ ಸರ್ ಓಕೆ